ಹಲೋ ಹಾ ಹೇಳ ಅಣ್ಣ
ಛೇ ಹ ಸಿದ್ಧಾರ್ಥ ಅವರ ಮಾತಾಡೋದು
ಹ ಅಣ್ಣ ನಾನೇ
ಹಾ ಹ ಸಿದ್ಧಾರ್ಥ ಅವ್ರ ಆರಾಮಿದೀರ
ಹ ಅಣ್ಣ ಆರಾಮದಿನಿ ನೀವು
ಆರಾಮಿದೀರ ಹಾ ಆರಾಮಿದೀವಿ ಎಲ್ಲಿದ್ದೀರ ಈಗ ಎಲ್ಲಿರೋದು ಈಗ
ಹಾ ಅಣ್ಣ ಇದು ಕಾಲೇಜಣ್ಣ
ಹೌದ ಅಲ್ಲ ಇವಾಗ ಸದ್ಯಕ್ಕೆ ಯಾವರಲ್ಲಿ ಇರೋದು
ಹಾ ಇವಾಗ ಅಂದ್ರೆ ಸುರ್ಪುರ ಕೇಳಿದ್ರ ಹೆಸರು
ಹಾ ಸುರಪುರ ಗೊತ್ತು
ಹ ಅಲ್ಲೇ ಇರದ ಹಾಸ್ಪಿಟಲ್
ಅಂದ್ರೆ ಯಾದಗಿರಿ ಡಿಸ್ಟ್ರಿಕ್ ಬರುತ್ತಲ್ಲ ಅದ ಹ್ಮ ಹ
ಹಾ ಅಣ್ಣ ಎಲ್ಲ ಚೆನ್ನಾಗಿತ್ತರ ನೀವು
ಹಾ ಚೆನ್ನಾಗಿದ್ದೇವಿ ನಾವು ಊಟ
ಜಸ್ಟ್ ಇವಾಗ ನಿಮ್ದು
ಹ ನಮ್ದು ಆಯ್ತು ಇವಾಗ ಊಟ ಮಾಡಿದೀವಿ ಮತ್ತೆ ಸ್ಪೆಷಲ್ ಏನಿಲ್ಲ ನಮ್ಮ್ ಕಡೆ ಮಾಮೂಲಿ ರೈಸ್ ಸಾಂಬಾರು
ಹಾ ಹಾ
ಊಟ ಮಾಡಿದ್ರಿ
ಹಾ ನಾವ್ ಹಾಸ್ಟ್ಲಲ್ ಇದೀವಲ್ಲ ಇವಾಗ ಚಿಕನ್ ಮಾಡಿದ್ರು
ಹೌದಾ
ಹಾ
ಊರಾಗಿಲ್ಲ
ಹಾ ವಾರಾಪುರ ಕೊಡ್ತಾರೆ ಅಂದ್ರೆ ಪ್ರತಿ ವಾರ ಕೊಡ್ತಾರ ಚಿಕಾನ
ಹೌದಾ
ಹಾ
ಮತ್ತೆ ಮಳೆ ಎಲ್ಲಾ ಹೇಗಿದೆ ನಿಮ್ ಕಡೆ
ಹಾ ಮಳೆ ಅಷ್ಟ
ಹೌದಾ
ಹಾ ಆವಾಗ ಸ್ವಲ್ಪ ಬಂದ ಒಂದ್ ಹತ್ತು ನಿಮಿಷ ಅಷ್ಟೆ
ಅದೇ ಅದೇ ಈಗ ನಮಗೂ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಅಂದ್ರೆ ಅಂತ ಪರಿ ಏನು ಮಳೆ ಇಲ್ಲ
ಹೌದೌದು
ಹ್ಮ
ಹ್ಮ ನಮ್ದು ಮಳೆ ಏನ ಇಲ್ಲಣ್ಣ ಈ ವರ್ಷ ಕಯಾಮ
ಹಾ ಅದೇ ಅದೇ ಊರಿಗೆ ಹೋಗಿರ್ತಾರ
ಹಾ ಹೋಗ್ಬೇಕಕ್ ಇವಾಗ ಅಬ್ಬ ಇದದೆ ಅಲ್ಲಾ
ಹಾ ಹಾ ಮಾರಮ್ಮ ಹೌದಾ ಯಾವಾಗ ಬರ ಯಾವಾಗ ಲಾಷ್ಟ ಇದೆ ನಿಮ್ ಕಡೆ
ಹಾ ಇಪ್ಪತ್ತ ಆರನೇ ತಾರೀಕು ಹಾ ನಿಮ್ಮೂರಲ್ಲಿ
ಅಂದ್ರೆ ಶುಕ್ರವಾರ ಬರತ್ತಾ
ಹಾ ಶುಕ್ರವಾರ ಆಗುತ್ತ ಹೌದು
ಹಾ ಇಲ್ಲಿ ಕೆಲವು ಕೆಲವು ಕಡೆ ನಾಳೆ ಮಾಡ್ತಾ ಇದಾರೆ ಕೆಲವ ಕಡೆ ಶುಕ್ರವಾರ ಮಾಡ್ತಿದ್ದಾರೆ
ಹಾ ಹಾ ಹೌದಾ ನಿಮ್ಮ ಇಲ್ಲಿ ಯಾವಾಗ
ನಮ್ಮೂರಲ್ಲಿ ಶುಕ್ರವಾರನೇ ಇದೆ
ಸತ್ರದಾನ
ಇಲ್ಲ ಮಾಮೂಲಿನೇ ಆದ್ರೆ ಹುಬ್ಳಿ ದಾಡ್ ಜೋರ ಆಗತ್ತೆ ನಮ್ದು ಸ್ವಲ್ಪ ಕಡಿಮೆ ನಿಮ್ ಕಡಲ್ಲ ಜೋರ್ ಅನ್ಸತ್ತೆ ಅಲ್ಲ
ಹ್ಮ್ ನಾವ್ ಹಳ್ಳಿಯಲ್ಲಿ ಇರ್ತವಲ್ಲಾ ಎಲ್ಲ
ಹ್ಮ್ ಹ್ಮ್
ಜೋರ್ ಇರುತ್ತಬ್ಬಾ
ಹ್ಮ್ ಹ್ಮ್ ಮತ್ತೆ ಅಪ್ಪ ಅಮ್ಮ ಎಲ್ಲ ಮನೆೆ ಊರಲ್ಲಿ ಇರದ
ಹಾ ಅವ್ರು ಊರಲ್ಲಿ ಇದಾರೆ ನಾನ್ ಆಸ್ಟಾಲಾಗಿ ಇಾರೋದು
ಹ ಹ ಹ ಮತ್ತೆ ನೀವು ಅನ್ನ ಹೊಲಾ ನಮ್ದು ಏನಿ ಅಂದ್ರೆ ಅ ಅ ಪಾಲ್ ಅಂತಲ್ಲ ಪಾಲ್ ಟೈಪ್ ಕೊಟ್ಟಿದ್ದೀವಿ
ಬೇರೆ ಅವರಿಗೆ
ಹೌದೌದು
ಇನ ಎಕ್ರೆಲ್ ಮೇಲ್ ಆಗ್ತಾರಾ
ಹಾ ಅಂದ್ರೆ ಅದು ವರ್ಷಕ್ಕೆ ಎಷ್ಟು ದುಡ್ಡ ಅಂತ ಹೇಳಿ
ಹಾ ಹಾ
ಕೊಟ್ಟಿದ್ದೀವೀ
ಎಷ್ಟು ನಿಮ್ಮ ಹತ್ರ ಅಂದ್ರೆ ಎಕರೆಗೆ ಎಷ್ಟಂತ ದೊಡ್ಡು
ಅಂದ್ರೆ ಇದು ಒಣ್ ಬೇಸಾಯಕೆ ಹದ್ನೈದು ಸಾವಿರ ಇದೆ ಒಂದ್ ಎಕರೆ
ಹಾ ಹಾ
ಹ್ಮ ಹಾ ನೀರಾವರಿ ಆದ್ರೆ ಇಪ್ಪತ್ರರ ಇಪ್ಪತ್ತು ಸಾವಿರ ಮೇಲೆ ಹೋಗುತ್ತೆ
ಒಂದ್ ಎಕರೆಕ್ಕ
ಹೌದೌದು
ಹಾ ಹ ಹೌದ ನಮ್ಮೂರಲ್ಲಿ ಎರಡ್ ಎಕರೆ ಇದ್ರೆ ಒಂದ್ ಇಪ್ಪತ್ ಸಾವಿಕ ಆಗ್ತಾರ ಅಷ್ಟೇ
ಹ ಒನ್ ವಷ
ಹಾ ಒಡ ಬಸ
ಹಾ ಬೋರೆಲ್ಲ ಅ್ರೆ
ಹ್ಮ ಗೌರ್ವಲ್ ಇದ್ರು ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಬೋದೇನ
ಹ್ಮ್ ಹ್ಮ್
ಆದ್ರೆ ಬರ್ವೆಲ್ ಕಡಿಮೆ ನಮ್ಮ ಹತ್ರ ಯಾಕಂದ್ರೆ ನಮ್ ನರಾವರಿ ಇ ಅದೆ ಅಲ್ಲ
ಹೌದು
ಅಂದ್ರೆ ಹೊಲ್ದೆಲ್ಲ ನೀರ ಏನ್ ಬರಲ್ಲ
ಹಾ ಕೆನಲ್ ಕೆನಲ್ ಮುಖಾಂತರ ಅಲ್ಲ
ಎಲ್ಲಾ ಕಿಲೋಮೀಟರ್ ದೂರ ಆಗುತ್ತೆ
ಹ್ಮ ಹಾ ಹಾ
ಇಂಜಿನಚ್ಚೇ ವಡಚವಿ ನೀರ
ಹೌದಾ
ಹ್ಮ್
ಏನ್ ಬೆರೀತರಾ ನಿಮ್ ಕಡೆ
ಹಾ ನಮ್ ಕಡೆ ಗದ್ದೆ ಇರುತ್ತೆ
ಹ್ಮ್ ಹ್ಮ್ ಬರ್ತಾನ
ತ್ತ ಮತ್ತೆ ಂತೆ ತಪರ
ಹೌದಾ
ಮತ್ತೆ ಗೋಧಿ ಈ ತರ ಎಲ್ಲ ಇರುತ್ತೆ್ಮ ಮತ್ತೆ ಸಜ್ಜೆ ಜೋಳದ ಹ್ಮ ಆದ್ರೆ ಕಬ್ಬು ಕಡಿಮೆ ಆದ್ರೆ ಇರುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟೇ
ನಮ್ ಕಡೆಗೆ ಕಬ್ಬು ಬೀಳ್ತದೆ ಜಾಸ್ತಿ ಆಮೇಲೆ ಅದು ಮೆಕ್ಕೆಜೋಳ ಅಂತಲ್ಲ ಗೋಯಂಜೋಳ ಹಾಞ ಗೋಯಿಂದಜೋಳ ಅದು ಬಿಟ್ರೆ ಸೋಯಾಬೀನ್ನು
ಹೌದಾ
ಹಾ ಬೇರೆ ಮತ್ ಬಿಟ್ರೆ ಮತ್ತೆ ಜಾಸ್ತಿ ಬೇರೆ ಏನ್ ಬೆಳೆಯಲ್ಲ ಅಂದ್ರೆ ಮೊದ್ಲೆಲ್ಲಾ ಭತ್ತ ಬೆೀಳ್ತಿದ್ರಿ ಈ ಕಡೆ ಎಲ್ಲಾ ಗದ್ದೆ ಜಾಸ್ತಿ ಇತ್ತ ಬರ್ತ ಬರ್ತಾ ಬರ್ತಾ ಮಳೆ ಕಡಿಮೆ ಆಗ್ತಾ ಬಂತಲ್ಲಾ ಇವಾಗೆಲ್ಲಾ ಬರಿೀ ಕಬ್ಬು ನೀರಾವರಿ ಕಬ್ಬು ಒನ್ ಬೇಸಾಯ್ದು ಒನ್ ಬೆಸ್ ಸ ಎಲ್ಲ ಜೋಳ ಸಾಹೇಬನ್ನು ಆತರ ಕೆದೋಳ ಬೆಳಿತಾರೆ
ಹೌದೌದು ಹ್ಮ್ ನಮ್ಮ ಹತ್ರನು ಇದೆ ಆದ್ರೆ ಹ್ಮ ಮತ್ತೆ ಕೆಲ್ಸ ಏನ್ ಮಾಡ್ತೀರ ನಣ್ಣ
ನಾವು ಸದ್ಯಕ್ಕೆ ಅಂದರೆ ಬೇರೆ ಹಗೆ ನಾವೊಂದು ಬೇರೆ ಕಂಪ್ನ ಕೆಲಸ ಮಾಡ್ತಿದ್ದವಿ ಮುಂಚೆ ಅದು ಟೆಂಡರ್ ಕ್ಲೋಸ್ ಆಗಿ ಇವಾಗ ಬಂದ್ಗಿದೆ ಕೆಲಸ
ಹೌದಾ
ಹಾಂ ಇವಾಗ ಟೆಂಪ್ರರಿ ಅಲ್ಲಿ ಕೆಸಕ್ ಹೋಗ್ತಾತಿ ತ್ತ
ಹ್ಮ್
ಇವಾಗ ನಿಮ್ದು ಎಷ್ಟ
ಪಸ್ಟ್ ರಣ
ಹಾ ಹಾ ಹಾ ಓಕೆ ಕೆ
ಹಲೋ
ಹಾ ಹಲೋ
ಹ ಡಣ
ಅದೇ ಇವಾಗ ನೀವು ಏನ್ ಓದ್ತಾ ಇರೋದು
ನಾ ಬ
ಹೌದಾ ಯಾವ ಯಾವ ಹ
ಫನಲ್ೇ ಆ ನ ನ
ಹೌದಾ ಒಳ್ಳೇದತ್ ಬಿಡಿ ಅಂದ್ರೆ ಈಗ ಫೈನಲ್ ಸಿಕ್ ಚೆಮ್ ಈಗ ಫಿಫ್ತ್ ಚೆಮ್ ಇದನಾ ಸಿಕ್ಸ್ಸೆಂಬರ್
ಹಲೋ
ಹಾ ಇವಾಗ ಸಿಕ್ಸ್ ಸೆಮನ್ ನಡ್ತಾ ಇದ್ದೀನಾ
ಹಾ ಎಕ್ಸಾಮ್ ಇತ್ತು ಮಗತ್ತು ದಯವ ಫೈನಲ್ ಎಕ್ಸಾಮ್ ಇರ್ತವತ
ಹ್ಮ್ ಹ್ಮ್ ಹಾ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದರಾ ಹಾ ಹಾ ಮುಂದೆ ನ್ ಎಜುಗೇಶನ್ ಕ ನೀ ಮಾಡ್ಬೇಕಾ ಹೇಗೆ
ಹಾ ನಾ ಮಾಡಬೇಕು ಕಂಟಿನ್ಯೂ
ಹೌದಾ ಅಂದ್ರೆ ಏನ್ ಬಿ ಎಡ್ ಮಾಡದ ಪಿ ಜಿ ಮಾಡದ
ಹಾ ಬಿ ಎಡ್ ಇಂಟ್ರೆಸ್ಟ್ ಇಲ್ಲ ಅಣ್ಣ ನಂಗೆ
ಹಾ ಪಸಿನ ಮಾಡ್ಬೇಕಾ
ಹೌದು
ಮತ್ತ ಈಗ ಹೈಸ್ಕೂಲ್ ಲೆವೆಲ್ಗೆಲ್ಲ ಪಿ ಎಡ್ ಕಂಪಲ್ಸರಿ ಇದೆಯಲ್ಲ ಪಿ ಜಿ ಮಾಡಿದ್ರು
ಹೌದಾ
ಹ್ಮ್
ಹ್ಮ್ ಹ್ಮ್ ನಾ ಆರ್ಟ್ಸ್ ಮಾಡಿದ್ವಲ್ಲ ಮೊದಲ್ ಪಿ ಯು ಸಿಲಿ
ಹ್ಮ್ ಹ್ಮ್
ಮಜೇನ ಬೇಜ ಮಾಡ್ಬೇಕಾಯ್ತು ಸ್ವಲ್ಪ
ಅದೇ ಅಲ್ಲ ಬೇಡ್ ಎಲ್ಲ ಕಂಪಲ್ಸರಿ ಅನ್ಸತ್ತೆ ಈಗ ಪಿಯ ಯು ಸಿ ಅಂದ್ರೆ ಪಿ ಯು ಸಿ ಲ ಸರ್ ಪೋಸ್ಟಿಗೆ ಆಮೇಲೆ ಸ್ಕೂಲಿಿಗೆ
ಹ್ಮ್ ಹ್ಮ್
ಪಿ ಜಿ ಮಾಡಿದ್ರುನು ಪಿ ಎಡ್ ಕಂಪಲ್ಸರಿ ಮಾಡಿದಿದ್ದಾರೆ ಈಗ
ಹಾ ಹ
ಹ್ಮ್ ಹ್ಮ್ ಪಿ ಯುಸ ಲೆವೆಲ್ಿಗೆ ಮಾತ್ರ
ಆಣ
ಪಿ ಯು ಸಿ ಲೆವೆಲ್ಗೆ ಮಾತ್ರ ಹ್ಮ್ ಡಿಗ್ರಿ ಲೆವೆಲ್ ನಡೆಯುತ್ತೆ ಅದ್ರ ಮೇಲೆ ಪಿ ಜಿ ಮೇಲೆ
ಹ್ಮ್ ಹ್ಮ್ ಹಾ
ಮತ್ತೆ ಊರ್ಗೆ ಅಂದ್ರೆ ಬೇರೆ ಪಿಕ್ನಿಕ್ ಎಲ್ಲ ಹೋಗಿದ್ರ ಹೊರಗಡೆ ಏನಾದ್ರೂ
ಇದುಗೋಜಲ್ಲಣ
ಹೌದಾ
ಹ್ಮ್ ಮೊ್ಲು ಪಿ ಯು ಸಿ ಹೋಗಿದ್ವಿ ಹಂಗೆ ತಾಲ ಜಾ
ಹಾ ಹಾ ಹೌದಾ
ಹ್ಮ್ ಟೂರ್ ಹೋಗಿದ್ವಿ ಕಾಲೇಜಲ್ಲಿ ಊರಾಗದು ಗಾಡಿ ತಲ್ಲ ಹಣ
ಹುಬ್ಬಳಿ ದಾರ್ೋಡ್ ಬರ್ತಾ ಇತೀರಾ
ಹಾ ಇಲ್ಲಣ್ಣ ಆ ಕಡೆ ಏನ್ ಬರಲ್ಲ
ಹೌದಾ
ಬಂದ್ರೆ ಬರ್ಬೇಕು ಧಾರವಾಡ ಮಲೆ್ಮ ಇಲ್ಲ ಇಲ್ಲ ಆದ್ರೆ ಅಲ್ಲೇ ಗದಕ್ ಬಂದಿದೀವಿ ಬ್ಳಿ ಬಂದಿಲ್ಲ
ಹಾ ಹಾ
ಹ್ಮ್ ಅಲ್ಲಿ ಒಂದ ಎಡತತತಾಗಲ್ಲ
ನಿಮ್ ಕಡೆ ಏನಿದೆ ಪ್ಲೇಸಸ್ ನೋಡೋ ಅಂಥದ್ದು
ಅವರು ಅಂತ ಪ್ಲೇಸ್ ಕಡಿ್ಮೆ ಅಣ್ಣ ಅವ್ರ
ಹೌದಾ
ಹಾ
ಹ್ಮ್ ಸುರ್ಪುರ್ ಏನೋ ಕೋಟೆ ಇದೆ ಅನ್ಸತ್ತಲ್ಲ ಅಲ್ಲಿ
ಹಾ ಇದ್ದಾವೆ
ಹ್ಮ್ ಹ್ಮ್
ಅದು ಏನ ಟೇಲರ್ ಮಜೆಲ್ಲ ಅಂತ ಹೇಳ್ತಾರಲ್ಲ
ಹ್ಮ ಹಾ
ಲು ಅದು ಮತ್ತೆ ಭೂತ್ ಬಂಗ್ಲೆ ಅಂತ
ಹ್ಮ್ ಹ್ಮ್
ಮತ್ತ್ ಕೋಟೆ ಯಾವನನ್ ಇದಾವ
ಹೌದಾ
ಹ್ಮ್
ನಮ್ ಕಡೆ ಅಂದ್ರೆ ಬಾದಾಮಿ ಬನಶಂಕರಿ ಆ ಕಡೆ ಬಾಗಲ ಕೊಟ್ಟ ಸಮೀಪ ಆಗತ್ತೆ ಬಿಟ್ರೆ ಈತಾಗ ನಮ್ಮ್ ಕಡೆ ಬಂದ್ರೆ ಸಿರಸಿ ಅಲ್ಲಾಪುರ ಇದದು ಇದೆಯಲ್ಲ ಸಮುದ್ರ ಇದೆಯಲ್ಲ ಅರಬಿ ಸಮುದ್ರ ಕಾರವಾರ್
ಹಾ ಹಾ
ಅದು ಸಮೀಪ ಆಗತ್ತೆ
ಹಾ ಹಾ
ಕಡೆ ಹೋಗೋದು
ಂಜಲ
ಹ್ಮ್ ಹ್ಮ್ ನಿಮ್ ಕಡೆ ಕಡಿಮೆ ಆಗತ್ತೆ ಆ ಕಡೆ ಗ ಇಪ್ಪ ಸ ಪತಾ ನಿಮಗೆ
ಯಾವದ
ಗನಗಪೂರ್
ಕಾನಗಪೂರಾ ಹ ಮತ್ತಣ
ಹೌದಾ
ಹ್ಮ
ಹ್ಮ್ ಹ್ಮ್
ಮತ್ತೆ ಕಂಪಿಟೇಟಿವ್ ಎಲ್ಲ ತರ ಕಾಂಪಿಟೇಟಿವ್
ಹಣ ಓದ್ತೀವಿ ಅದಲ್ಲ
ಹ್ಮ್ ಅಂದ್ರೆ ಇವು ಕರೆಂಟ್ ಅಫೇರ್ಸ್ ಮ ಜಕ್ಕೆ ಮೆಂಟಲ್ ಎಬಿಲಿಟಿ ಎಲ್ಲ ಓದತೀರಾ
ಹಾಣಾ
ಅದ್ರ ಗ್ರೂಪ್ ಡಿಸ್ಕಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ
ಹ್ಮ ನದಣ
ಹ್ಮ್ ಗ್ರೂಪ್ ಡಿಸ್ಕಷನ್ ಆದ್ರೆ ಒಬ್ಬರು ಅಥವಾ ಇಬ್ರ ಆದ್ರೆ
ಹ್ಮ ಹಾ
ಡಿಸ್ಕಷನ್ ಮಾಡ್ಕೊಂಡು ಹಓದಿದ್ರೆ ನೆನಪಲ್ಲಿ ಉಳತ ಅದು
ಹೌದಣ ಆದ್ರ ನಾವವು ಇಲ್ಲಿ ಇದೀವಲ್ಲ ಅಲ್ಲಿ ಎಷ್ಟೊಂದ ಸರಿಯಾಗಿಲ್ಲಣ ಇಲ್ಲಿ
ಹ್ಮ
ಹಲೋ
ಹಾ ಹೌದೌದು
ಎಬ್ರ ಅಷ್ಟೊಂದ ಸರಿಯಾಗಿಲ್ವಲ್ಲ ಅದಕ್ಕೆ ಓದಕ್ಸವಬ ತೊಂದ್ರೆ ಇಲ್ಲಿ
ಹೌದೌದು ಅಂದ್ರೆ ಈಗ ಜ ಕೆ ಎಲ್ಲ ಚೆನ್ನಾಗಿ್ ಮಾಡ್ಕೊಡಿ
ಹಾ
ಜಿಕೆ ಎಲ್ಲಾ ಚೆನ್ನಾಗ್ ಮಾಡ್ಕೊಂಡ್ರೆ
ಹಾ
ಆಮೇಲೆ ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸ್ ಇಂತ ಎಲ್ಲ ಡಿಸ್ಕಷನ್ ಮಾಡಿದ್ರರೆ ಕಾಂಪಿಟ ಲ್ಲ ಬರಿಬಹುದು ಲೈಬ್ರೆರಿ ಲೈಬ್ರೆರಿ ೀನ ಅಲ್ಲಿ
ಹಾ ಅಲ್ಲಬ್ರ
ಹ್ಮ ಹಾ
ಹಣ ಒಂದ ಹತ್ತು ನಿಮಿಷ ಇರೋಣ್ಣ ಕಾ ಬರ್ತ ಹತದಾ
ಹೌದಾ ಆಯ್ತ ಆಯ್ತು ಕಾಲ್ ಮಾಡ್ತೇನೆ ಹಾಗೇಾದ್ರೆ ಹೌದು